ಹಲೋ?
ಏನ್ ನಡದದ್ ಸೋಫಿಯನ್?
ಏನಿಲ್ಲ ನಿಂದ ಏನ್ ನಡದದ.
ಏನ್ ಇಲ್ಲ ನೋಡಪ್ಪಾ ಈಗ ಜಸ್ಟ್ ಈಗ ಹಾಸ್ಟೆಲ್ದಾಗ ಚಾ ಮಾಡ್ಯಾರ.
ಕುಡಿದಿ.
ಹಾ ಚಾ ಹಾಕೊಂಡ ಇಲ್ಲಿ ಮ್ಯಾಗ ಬಂದ ಕುಂತನ ಅಲ್ಲಾ ಆರಾಮ್ ಸರಿ ಗಾಳಿ ವಾತಾವರಣ ಚೆಂದ ಅದ.
ಹೂ ಮ್ಯಾಗೂ ಗಾಳಿ ಗ ಬರ್ತದ ಏನ್?
ಹ ನೋ ಇಲ್ಲಿ ನಮ್ದು ಹಾಸ್ಟೆಲದಾಗ ಜಿಯೋ ನೆಟ್ವರ್ಕ್ ಹೋಗಿ ಕೆಳಗ ಅಷ್ಟೇನ್ ಚೆನ್ನಾಗ್ ಬರಲ್ಲ.
ನಿಮ್ಮ ಹಾಸ್ಟೆಲ್ದಾಗ ಬಾತ್ರೂಮ್ ಅವೆಲ್ಲ ಚಲೋ ಅದೇನು?
ಹಾ ಬಾತ್ರೂಮ್ ಎಲ್ಲ ಚಲೋ ಅವ. ಮೊದಲು ಹಾಸ್ಟೆಲ್ ಬಾಳ ಚಂದಿತ್ ಅವಾ ಸ್ವಲ್ಪ ಈಗ ಸ್ವಲ್ಪ ಎಲ್ಲಾ ಕೈ ಬಿಟ್ಟದ ಹಾಸ್ಟೆಲ್.
ಹ್ಮ್, ಮೊದ್ಲು ನಿಮ ಸೀನಿಯರ್ಸ್ ಇದ್ರಲ್ಲಾ ಅಲ್ಲಿ ಎಲ್ಲಾ ಕ್ರಿಕೆಟ್ ಆಡ್ತಾ ಇದ್ದ್ರು. ವಾಲಿಬಾಲ್ ಆಡ
ಹ್ಮ್, ಎಲ್ಲಾ ಇಲ್ಲಿ ಎಲ್ಲಾ ಆಟದನ್ನಲ್ಲಾ ಆಡ್ತಿರು ಚಂದ್ ಮನ್ಸ ಬರ್ತಿತಅಣ್ಣ ನಮಗ್.
ಇವಾಗೇ ಏನು ಮನಸ ಬರಲಾಗೆದ.
ಹಾ, ಆಗ ನಾವು ರೋಹಿತ್ ಅಣ್ಣದನ್ನೆಲ್ಲಾ ಇರ್ತಿವ್ರು ರೋಹಿತ್ಣ, ವಿನೋದ ಅಣ್ಣ, ಪ್ರಶಾಂತ್ ಅಣ್ಣ ಅವ್ರೆಲ್ಲ ಇದ್ರು ಬಂದ್ ಬಂದ್ ಟೈ್ ಪಾಸ್ ಐತ ನಮ್ ಚಂದ್ ಮಾತ ಅದ ಆಡ್ತೀದರು.
ಹ್ಮ್, ಚೋಲ ಇದ್ರು
ಹಾ, ಪ್ರಶಾಂತ ಅಣ್ಣರೇನೆ ನಮೃ ಬಾಳ ಜೀವ ಮಾಡ್ತನ್-
ಹ್ಮ್, ಏನು ಮಾಡಕ್ಕೆ ಬರ್ತಾರೋ ಹೋಗ್ಯಾರ ನಾವುಬಿ ಹೋಗ್ಬೇಕು ಮುಂದಿನ ಒಂದಿನ.
ಹ್ಮ ಎಲ್ಲಾ ಮಿಸ್ ಮಾಡ್ಕೋತಿವಿ ಸೋರ್ಫೆ ನಿಮಗ
ನಮಗಾ ಅವರಿಗೂ
ಮಿಸ್ ಮಾಡ್ಕೋತೀವ್ರೀ ಅಣ್ಣಾ ನಿಮ್ಗ
ಇನ್ನಾ ಟೈಮ್ ಬಾಳ ಅದಲ್ಲಾಇವಾಗ ಯಾಕ ಮಿಸ್ ಮಾಡ್ಕೊಂತಿ.
ಇನ್ನೂ ಒಂದ್ ವರ್ಷ ಇನೊಂದ್ ವರ್ಸ ಪಾದ
ಒಂದು ವರ್ಷ ಆದ ಬಿಡು ಅಷ್ಟರದಾಗ ಎಂಜಾಯ್ ಲೈಫ್ದಾಗ
ನನ್ನೆ ಮಾಡ ಹಲೋ ಓಕೆ ನಡ ಹ್ಮ ಮೊನ್ನೆ ಮ ಸ ನಮ್ ದೋಸ್ತ ಮುತ್ತಾನ ಇಲ್ಲಿ.
ಹ ಮತ್ತು
ಹಾ, ನಾವ್ ಅನ್ನ ಇಲ್ಲ ಹಾಸ್ಟೆಲ್ದಾಗಚಂದ ಇರ್ತ ಅಂದ್ರೆ ಮುತ್ತೊಂದ್ ಸರಿ ಒಬ್ಬ ಸರಿನೇ ನೋಡ.
ಲವರ್ ಬಾಯ್ ಲವ್ಲಿ ಬಾಯ್
ಹಾ ಹಲೋ ಕನ
ಹ ಹ
ಹನುಮ ಹೇನುಮ ಹಳಯ ನ ಬಾರಗಳ ಮ ಲವರ್ ಸೈಡ್ ಲವರ್ ಬಾಯ್ ಅನ್ಲ್ಲತ್ತಾರನಿನಗ ಎಲ್ಲಾರು. ಯಾ ಲವರ್ ಬಾಯ್ತ್ಂದೆ ಮಾರಾಯ. ಒಂದೇ ಮಾತಿ ಹೊೊಂ ಡಿ ನೋಡ್ ನೋಡವ ಹ
ಏನೋ ಲವ್ಲಿ ಬಾಯ್
ಚವಿ ಅಬ್ಬನ ಚಂದ ಅನ್ನಿಸಸ್ತ್ಣ್ಣಂಗರ
ಹ
ಹ ಸಷ
ಮತ್ತೆ ನಡ್ತತದ, ಹಾ ಮತ್ತೆೇನ್ ನಡಿದಾದ.
ಮತ್ತೆ ಏನಿಲ್ಲಾ ನೋಡಪ್ಪಾ ಎಲ್ಲಾ ನಿಂದ ಹೇಳ್ಬೇಕು. ್ಯಾ ಹದು ಪಕ್ಕದ ಹ ಅಂದು ಜಿಲ್ಲೆಯ ಆದಿವಾಸಿ ಪರಕ ಹ ಅದ ಬಿಡು ನಮ್ ನ್ ಹಾಸ್ಟೆಲ್ದಾಗ ನಂಗಾ ಇಷ್ಟ ಆಗದಂದ್ರೆ ಮುತ್ತು ಒಬ್ಬನೆ ನೋಡು.
ಈ ಬಾಯ್ ಯಾಕ?
ಅವ್ ಬೈದರ್ಬಿಸಿಟಿಗೆಟ್ಟ ಆಗಲ್ಲ ಅಲ್ವಾ ಬಾಳಒಳ್ಳೆ ಮನುಷ್ಯನಾಅವಾ.
ಹ್ಮ್ ಹ್ಮ್ ನೇನು ಬಿ ಬೈತ
ಯಟ್ ನ ನಾವೇ ಜಾಕಟ್ ಆಡ್ತೇವ ಅಂತೇಳಿ್ರ ಅವ ಸಂಭಾಳ್ಸ್ಕೊಂಡ್ ಮತ್ ಇದ ಸಂಭಾಳಸ್ತಾನ
ಹ
ಇಳೋಳ್ಳಿ ಅದ ಪರಾಂಬಲ್ಲ ಮೊತ್ತೊಂಬಲ್ಲಿ
ಸ್ವಲ್ಪ ಕೊಡೋ ನಮ್ಗೆ ಅಭಿ
ಸ್ವಲ್ಪ ಅಷ್ಟೇ ಜಗಳ ಆಡ್ತಾನ ಬಾಕೆಲ್ಲ ಅಷ್ಟೇ ಒಂದ್ ಬಾಯಕೆಲ್ಲ ಗುಣ ಗಳು ಚಂದ್ ನೋಡಣ
ಹ್ಮ್ ಓದೋದು ಬರೆದು.
ಹಾ ಅದೇ ಮಾಡ್ತ ನಾವ್ ಅವಳಷಾರನ ನಮ್ ಕ್ಲಾಸ್ ಅವ್ನೇ ಟಾಪರು.
ನೀನು ಟಾಪರು ಏನು ಫೋಟೋ ಹೇಡಿ ಸರ್ ಏನು ನಿಂದು ತಾರೀಫೆ ಮಾಡಕತಿದ್ರು ಅಲ್ಲಿ.
ಎಲ್ ಮಾಡ್ಯಾರ ಅವಪ್ಪಾ ಏನ್ ಮಾಡ್ತಾರ ನಮ್ ತಾರಿ ಬ್ಯಾಕ್ ಮಾಡ್ತಾರೆ. ದವ್ಕಾನೆಗ ಏನ್ ಮಾಡದೋ.
ನಾನ್ ಹೋಗಿದ್ದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು.
ಹಾ
ಇಲ್ಲೂ ಅವ್ರಗ ಯಾರಿಗಿ ಯಾದಗಿರಿ ರೆಡ್ಡಿ ಸರ್ ಬಂದಿದ್ದ್ರೂ
ಹಾ
ಇವಾಗ ವೆಟ್ರನರಿ ಮಾಡಕತ್ತೇನ್ ಒಬ್ಬ ಹುಡುಗನ ಲಿಂಗಸ್ವಾಮಿ ಅಂತ. ಒ ಬಾರಿ ಹುಷಾರನ್ರಿ ಬಾರಿ ಕೆಲಸ ಮಾಡ್ತನ್ ರೀ ಎಲ್ಲಾ ಸ ಡಿಸೀಸ್ ಗೊತ್ತಾದ್ರೆ ಅವನ್ಗ ಎಲ್ಲಾ ಸನಕದಿದರು ಅವ್
ಹಾ ನಮ್ಮ ಮುತ್ತು ಸ್ವಲ್ಪ ಜಟ ಮಾಡ್ತ್ ತ್ತಾನ ನೋಡ ಮತ್ತೆ ಎಲ್ಲಾ ಬಾಳ ಒಳ್ಳೆ ಮನುಷ್ಯ ನಮ್ ಮುತ್ತು.
ನಿನ್ ಬಗ್ಗೆ ಕೇಳಕತ್ತಿದ್ರು.
ರೆಡ್ಡಿ ಸರೆನಾ ಏನ್ ಮನ್ ಅದ ಎಡಿ ಸರ್ ಎಡಿ ಸರ್ ಅಂತ ವ್ಯಕ್ತಿ ಯಾರ್ ಬಿಲ್ ನೋಡ್
ಓಹ ರ ಬಾಳ ಅವನ್ ರೀ ಬಾಡಿ ಉತಾನಿ ಚಲೋ ಮಾಡತನ್ ಎಲ್ಲಾ ಸ ಹೇಳಿದ ಎಲ್ಲಾ ಮಾಡ್ತೊಂಡ ಬರ್ತ್
ಸ್ಲೋ ಕೋಡು ವಜಕ ಯಾಕೆ ಮಾಡ್ತೀಯೋ
ಏ ಕರಿವು ಕೇಳೆ ಮೀನು ನನ್ ಈಶಾಡ್ಯ ಯಾವ್ದೋ ಮನಿ ನೋಡ್ದಿಲ್ಲ.
ಹಾ ನೋಡಿದ ಬಿಡು ಕರೆ ಹಂಗೆಲ್ಲ ಅಲ್ಲಾಕ್ಕಿಲ್ಲ ಅವ್ರ ಆರನ ಹೆಸರ ನ
ಏ ನೀನು ಫೋಟೋ ಹೊಡೆದಿದಲ್ಲ ಅದು ನಿನ್ನ ಫೋಟೋ ಹೊಡೆದಿದ್ದಲ್ಲ ಅದು ಜಿ ಪಿ ಎಸ್ ಫೋಟೋ.
ಹಾ
ಅವ್ರ ಬಳಿ ಹೋಗ್ಯದ ಎಡಿ ಸರ್ ಬಳಿ
ಹಾ ಹಾ ಹೋಗಲ್ಲನಾದು
ಹಾ ಅದೇ ಸಿ ಸಿ ಟಿ ವಿ ಚೆಕ್ ಮಾಡ್ಯಾರಾ.
ಹಾ
ಆ ನೋಡ್ರೀ ಈ ಹುಡ್ಗ ಯಾರೀ ನಿಮ್ ಹೇಳಿದ್ ಮಾತ ಕೇಳಕತಾನ ಎಲ್ಲ ಮಾಡ್ಕ ಬರ್ತಾನ ಅಂತ ಅವರೂ ಹೇಳಕತ್ತಿದ್ರೂ.
ನೋಡ ತಾಜ್ಮಹಲ್ ಗೊತ್ತದ ನಿಂಗ.
ಹಾ ತಾಜ್ಮಹಲ್ ಗೊತ್ತದ.
ಎಲ್ಲಾದ
ಭೂಮಿ ಮ್ಯಾಗ
ಹಾ ವೆರಿ ಗುಡ್ ವೆರಿ ಗುಡ್ ನಿಮ್ಮಂತ ವ್ಯಕ್ತಿಗಳು ಬೇಕಾಗಿರೋದು ನಮ್ಮ ಭಾರತ ದೇಶಕ್ಕ್
ಎಲ್ಲಿ ಅದು ಆಗ್ರದಾಗ ಅದ.
ಹಾ ಆರ ಯಾರ್ ಕಟ್ಸಿವ
ಲೇಬರಸ್
ಲೇಬರಸ್ ವೆರಿ ಗುಡ್ ವೆರಿ ಗುಡ್ ಯಾರ್ ಮಾಡಕ್ ಹಚ್ಚದಕ್ಕ.
ಅದಕ ಕಂಪನಿಯರು.
ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಯಾರ್ ಮಾಡಂತ ಹೇಳಿರ ಅದಕ
ಯಾರಂದ್ರರೆ ಕಂಪನಿ ಮ್ಯಾನೇಜರ್
ಹಾ, ವೆರಿ ಗುಡ್, ವೆರಿ ಗಡ್ ಅದ ಅದಕ್ ಬೇಕಾಗಿರೊ ಖರ್ಚ ಯಾರು ಕೊಟ್ರ
ಕಂಪನಿ
ಓಮೈ ಗಾಡ್ ಮತ್ತ ಅದು ಬೇಕ ಅ ಕಡ್ಸಲಕ್ ಹಣ ಯಾರ ಕೊಟ್ರ?
ಕಂಪನಿಯೋ-
ಕಂಪನಿ ಅದಕ್ ಯಾವ ಕಾರಣದ ಮಾಡ್ಯಾರ ಯಾವ್ದ ಯಾವ ಕಾ ದ ಮಾಡಕ್ ಹಚ್ಚಾರ ಅದ
ಹಾ, ಜಿಯೋ ನೆಟ್ವರ್ಕ್ ಬರಲಾಗದಂತ ಅದಕ ಕಾರಣದಿಂದ ಮಾಡಲಾಗಿದೆ ಅದಕ್ಕೆ.
ಓ! ಮೈ ಗಾಡ್, ಓ ಮೈ ಗಾಡ್ ಕುತುಬಿನ ಕುತುಬನ್ ಕೊನದ ಅದ ಯಾವ್ದೋ ಇನ್ನೊಂದು ಸ್ಥಳ ಅದ ನೋಡು
ಕುತುಬಮಿನಾರ
ಹಾ, ಕುತಬ ಮಿನಾರ ಅದ ಯಾರು ಮಾಡಕ್ಚ್
ಅವ ಅದು ಏರ್ಟೆಲ್ ಕಂಪನಿ
ಏರ್ ಟೆಲ್ ಕಂಪ್ನಿ ಮಾಡಕಚ್ಚದೆೇನು.
ಹ್ಮ, ಅಲ್ಲಿ ಎರ ಟೆಲ್ ನೆಟ್ವರ್ಕ್ ಬರಲಾಗಿತ್ತಂತ.
ಹಾ,
ಸರ್ಕಾರ ಜೊತೆ ಜಗಳ ಆಡಿಕೆಸಿ ತಗೊಂಡಹೋಗನಂತ ಅದು.
ಹಾ, ಹಾ ಯಾವ ವರ್ಷದ ಸ್ಥಾಪನೆ ಮಾಡ್ಯಾರ ಅದು.
ನಾವು ಹುಟ್ಟುವ ಮುಂಚೆ ಹತ್ತೊಂಬತ್ತುನೂರ ತೊಂಬತ್ತೊಂಬತ್ತರಲ್ಲಿ ದಿನಾಂಕ ಒಂದು ಎರಡು ಸಾವಿರದ ಈ ಸರಿ ಹತ್ತೊಂಬತ್ತರ ತೊಂಬತ್ತೊಂಬತ್ತು.
ಓಹೋ ಮೈಗಾಡ ಹುಷಾರಿದಲ್ಲ ಸೋಫ್ಯನಿ ಸಫಿಯನ್
ಹೌ
ಏಟು ವಿಷಾರ ಎಂದ ದೋ
ಸ್ವಲ್ಪ ಇದೇ ನೋ ನಿಮ್ ಕ ನಿಂಬಲ್ಲೇ ಕರೇಕ್ಟಾದ ಎಲ್ಲಾಸಿದು.
ಹಾ, ಅದು ಹೋಗಲ್ಬೀಡು ಶಹಾಪುರ ಯಾಕೆ ಫೇಮಸ್ ಅದ ಹೇಳ್
ಶಾಪೂರ್ ಮಂದಿದತ್ತಿನ್ನಕಾ
ಓಹೋ ಮೈ ಗಾಡ್ ಓಹೋ ಮೈ ಗಾಡ್ ನಿನ್ನಂತ ವ್ಯರೈಟಿಗಳು ಬೇಕಾಗಿದ್ರ ನೋಡ ನಮ್ಮ ಭಾರತ ದೇಶಕ್ಕೆ.
ಮತ್ತೆ ಸುರ್ಪುರದಿಂದ ಬರ್ತಾರೋ ಇಲ್ಲಿ ಮಂದಿದ ತಿನ್ನಾಕ.
ಹಾ, ಶಾಪೂರ್ ಅಂದ್ರೆ ಮಂದಿಗೆ ಫೇಮಸ್ ಅದಾ
ಹಾ, ಯಾದ್ಗಿರ ಅವರು ಬರ್ತಾರ ಇಲ್ಲಿ.
ಅಲ್ಲಿಂದ ಇಲ್ಲಿ ಬರ್ತಾರಾ ಮಂದಿದ, ಅಲ್ಲಿಂದ ಇಲ್ಲಿ ಬರ್ತಾರ ಮಂದಿದ ಚಿನ್ನಾಟ.
ಹ್ಮ್, ಮತ್ತೆ ಫೇಮಸ್ ಆದೋ
ಸಫೆನ್ ಮಂದಿ ಹಟಗಿರ್ದು ಒಂದ್ ಪ್ಲೇಟಗ
ಪ್ಲೇಟಿಂದ ಇರಲ್ಲಾ ಪಾರ್ಷಲ್ ಇರ್ತದರಿ.
ಹಾ, ಅದೇ ಎಟಕಇರ್ತದಾ
ಪಾರ್ಸಲ್ ತಿಂತಿ ನೀನು
ಅಂದ್ರ
ಚಿಕನ್ ಜ್ಯೂಸ್ ಮತ್ತೆ ಒ ಬೇರೆ ಬೇರೆ ಟೈಪ್ ಇರ್ತದೋ
ಹ, ಹೇಳೋಅದು ಅದ್ರ ಬಗ್ಗೆ ಗೊತ್ತಿರ್ಬೇಕಲ್ಲಾ
ಚಿಕನ್ ಜೂಸ್ ಮಂದಿರ್ತದಾ, ಚಿಕನ್ ಮಂದಿರ್ತದ. ಚಿಕನ್ ಜ್ಯೂಸ್ ಮಂದಿ ನೋಡಪ್ಪ ಮುನ್ನೂರು ಐದುನೂರು.
ಹಾ ಇದು ಮಂದಿ ತಿಂತೀರ್ ನೋಡ್ರಿ ಒಂದ್ ಪ್ಲೇಟ್ ಅದ ಏನ ಮುನ್ನೂರ ಐವತೆನಷ್ಟಗುತಾ ಗೋತಾರಲ್ಲಾ.
ಹ್ಮ್ಮ್.
ಅದೇ ಟುಕಾಲಗ ಮುನ್ನೂರ್ ಮುನ್ನೂರ ಐವತ್ತೆನ. ಒಂದ್ ಪ್ಲೇಟಿಗೆನ.
ಒನ್ ಪರ್ಸನ.
ಒನ್ ಪರ್ಸನಿಗ್ ಮುನ್ನೂರ್ ಐವತ್ತು. ಅದ್ ಚಿಲ್ಲಿ ಚಿಕನ್ ಏಟಕಿರ್ತದಾ. ಚಿಲ್ಲಿ ಚಿಕನ್.
ಚಿಲ್ಲಿ ಚಿ ಒನ್ ಪ್ಲೇಟ್ಟು ಎಷ್ಟುಾದನಿಲ್ಲಿ ತಿಂದಿಲ್ಲ.
ತಿಂದಿದನಾ ಯಗ ಆಯ್ ತಿಂದಿಲ್ಲ ಚಿಕನ್ ಸಿಕ್ಸ್ಟಿ ಫೈ ಎಷ್ಟಕ್ ಇರ್ತದ.
ಇಲ್ಲಿ ಎರಡ್ ನೂರ ಚಿಲ್ಲರದ ಸರ್.
ಚಿಕನ್ ಸಿಕ್ಸ್ಟಿ ಫೈ ಎಷ್ಟು ಕದವ್ಮಿ.
ಎರಡ್ ನೂರ ಚಿಲ್ಲರೆ ಒನ್ ಪ್ಲೇಟ್.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
ಎರೆಡ್ನೂರ್ಲ ನಾಕ್ನೂರ್ ಚಿಲ್ಲರದ.
ಹ್ಮ್ ನಾಕ್ನೂರ್ ಚಿಲ್ಲರದನು.
ಹ್ಮ್.
ಮತ್ತ ಅದಕ್ಕೆಂತ ಎಗ್ ರೈಸ್ ಇಲ್ಲಿ ಪಿರಿಯಾದನೋ ಅದ ಬಸ್ ಸಂಡ್ ಬಲೂದ್ರೆ ಮೂವತ್ ರೂಪಾಯ್ ಅದ.
ಎಲ್ಲಿ ಪಿರ್ಯಾದ.
ಇಲ್ಲಿ ಬಶಾಪುರ್ದಾಗ ಯಗ್ ರೈಸ್.
ಅದೇ ಯಾ ಸೈಡ್ ಫ್ರೀ ಯದೋ ಸೈಡ್ ಯದು.
ಇದು ಹೊಸದ ಹಳೆ ಬಸ್ ಸ್ಟ್ಯಾಂಡ್ ಹತ್ ಬಾರ್ದುಕಾನವ್ ನೋಡು.
ಹಾ.
ಹಾ ಅಲ್ ನೋಡ್ರ ಮೂವತ್ ರೂಪಾಯ್ಗ್ ಕೊಡ್ತಾರ.
ಹ್ಮ್.
ಅದೇ ಮತ್ ಇದ್ರ ಹೋಗಿ ಅಂತೀವಿ.
ಎದ್ರುಬಲಿ.
ಅಲ್ಲಿ ಹೊಸ ಬಸ್ ಸ್ಟಾಂಡ್ ತೊಡ ಮುಂದುಕದ ಅಲ್ ಒಂದ್ ದುಕಾಣದ ಅಲ್ ಹೋದ್ರೆ ಅರವತ್ ರೂಪಯ್ ಅದ ಒನ್ ಪ್ಲೇಟಿಗ್.
ಹ್ಮ್ ಹ್ಮ್.
ಹೂ ಅಲ್ ಶಾಪುರ್ದಾಗನು ಒನ್ ಟೈ ಒನ್ ಟೈಪ್ ಅಂತ್ ಹೇಳಿ ಎಗ್ ರೈಸ್ ಇಲ್ಲ.
ಹ್ಮ ಹ್ಮ.
ಎಲ್ಲ ಪಿರಿಯದಪ್ಪ ಇಲ್ಲಿ ಒಂದ್ ಜಾಗ್ದ ಕಮ್ ರೇಟ್ ಅದ ಒಂದ್ ಜಾಗ್ದ ಹೆಚ್ ರೇಟ್ ಅದ.
ತಿಂದಿಯೇನ್ ಎಲ್ಲಸು.
ಅಲ್ಲ ಎಗ್ ರೈಸ್ ತಿಂತಿದ. ನಾಲೆ ನೈಲೆ ಒಟ್ ಇಲ್ಲಿ ಫಸ್ಟ್ ಟೈಮ್ ಒಟ್ರೆ ಮಾಡ ಕುಂತ್ನಿ ನಾನು.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
ಅಲ್ ರೊಮ್ನ ಹೊಡ್ದಿದಲ. ಊಟ ಒನನ್ ಟೈಮ್ ಬಸ್ರ ಮನೆ ಮಾಡ್ಕಲ್ಲ ಬಸ್ರ ಬಂದತಂದ್ರೆ ಹೊರ ಬಂದ್ ಎಗ್ ರೈಸ್ ತಿನ್ನ ಬೇಕಿದ.
ನಿನ್ಗ ಆಸೆಡದಂತ ಯಾರ್ ಹೇಳರು.
ನಂಗ್ ಗೊತ್ತಿತ್ತರ ಎಲ್ಲ ಕಡೆ ಒರಡಿದನ್ನ ಶಾಪಿರಲ್ಲ.
ಇಲ್ಲು ಕಾಲೇಜು ಫೆಸ್ಟ್ ದಿನ ಬಂದಾಗ ನೀನು.
ಇಂಗೆ ಎಲ್ಲರಿಯ ಫಸ್ಟ್ ದಿನ ಮ ಅಲ್ಲೋಯ್ ಕೇಳ್ಕೊತ ಹೋಗಿದನ.
ಯಾರರಿಗೆಳಿದಿ.
ಅದರಿ ಕೇಳ್ ಗೊತೋಗಿದೆ ಹಂಗೆ ಒಂದ್ ಒಂದ್ ನಿಮಿಟ್ ಒಂದ್ ಹಚ್ಕೋ ಸ್ವಲ್ಪ್ ಕೆಲ್ಸದ.